ಹಲೋ ಕೇಳ್ತಿದೀಯಾ
ಹಲೋ ಹ ಕೇಳಿಸ್ತಿದೆ ಹೇಳಿ ಕೇಳಿಸ್ತ ಇಲ್ಲ ಇಲ್ಲ ಹೇಳಿ
ಡಿಸ್ಟರ್ಬ್ ಮಾಡ್ತಿದ್ದೀಿನಾ ಅಂತ ಕೇಳ್ದ
ಇಲ್ಲ ಇಲ್ಲ ಹೇಳಿ ಅಂದೆ
ಹಾ ನಿಜ ಹೇಳ್ಬೇಕಂದ ತಪ್ ನಂಬರ್ಗ ಕರೆ ಮಾಡ್ದ ಅನ್ಕೊಂಡೆ ಆದ್ರೆ ಈಗ ಕಟ್ ಮಾಡ ಮನ್ಸೆ ಆಗ್ತಿಲ್ಲ ನಿಮ್ದವನಿ ಕೇಳಿ
ಆಹಾ ಒಂದು ಅದೊಂದು ಟ್ಯಾಲೆಂಟ್
ಹ ನೀವು್ ತುಂಬಾ ಶಾಂತವಾಗಿದ್ದ ಶಾಂತವಾಗಿ ಮಾತಾಡ್ತಿದ್ದೀರಾ ಅನ್ಸುತ್ತೆ
ಏನಿಲ್ಲ ಸಾಮಾನ್ಯವಾಗಿದ್ದೀನಿ ಅಷ್ಟೆ
ಹ್ಮ್ ಹೌದಾ ಈಗ ಏನ್ ಮಾಡ್ತಿದೀರಾ ರಕ್ಷಿತ ಅವ್ರೆ ಈಗ ಏನ್ ಮಾಡ್ತ
ಏನಿಲ್ಲ ಸುಮ್ನೆ ಇದ್ದೀನಿ ಕುೂತ್ಕೊ ಸುಮ್ನೆ ಕಕೊಂಡಿದ್ದೀನಿ ನೀವ ಏನ್ ಮಾಡ್ತಿದ್ದೀರಾ
ನಾನ್ು ಮೊಬೈಲ್ ನೋಡ್ತಿದ್ದೆ ಏನ್ ವಿಶೇಷ ಇರ್ಲಿಲ್ಲ ಹಲೋ ಕೇಳಿಸತಿದಯಾ
ಹಾ ಕೇಳಿಸ್ತಿದೆ ಹೇಳಿ ಕೇಳಿಸ
ಮೊಬೈಲ್ ನೋಡ್ತಿದ್ದೆ ಏನು ವಿಶೇಷ ಇ ಅದೇ ಮೊಬೈಲ್ ನೋಡ್ತಿದ್ದೆ ಏನು ವಿಶೇಷ ಇರ್ಲಿಲ್ವಲ್ಲ
ಹೌದಾ ಮತ್ತೆ ಏನಾದ್ರು ಮಾಡ್ಬೇಕಲ್ವಾ ನೀವು
ಹ
ನಾನ್ ನಾನು ಕೂಡ ಹಾಗೆ ಹಾಡು ಕೇಳ್ತಾ ಕಿಟಕಿಯಲ್ಲಿ ಬಳಿ ಕೂತಿದ್ದೆ
ಹೌದಾ ಯಾವ ತರದ ಹಾಡುಗಳುಂದ್ರೆ ಇಷ್ಟ ನಿಮ್ಗೆ
ಮೃದವಾದ ಹಡುಗಳು ರಾತ್ರಿ ಸಮಯದಲ್ಲಿ ಕೇಳೋಕೆ ತುಂಬಾ ಚೆನ್ನಾಗಿರುತ್ತೆ ಹ ನೀವ ಯಾವತರ ಹಡುಲ್ ಕೇಳ್ತೀರಾ ಹೌದು ನೀವ್ ಯಾವತರ ಹಾಡುಗಳು ಕೇಳ್ತೀರಾ ನನ್ಗೂ ಕೂಡ ಒಂದೊಂದು ಹಾಡು ನನಗೂ ಕೂಡ ಒಂದೊಂದು ದು ಆ ತರ ಇಷ್ಟ ಆಗುತ್ತೆ
ಹೌದಾ ಹ್ಮ್ ರಾತ್ರಿ ಹಾಡ್ಕೇಳೋ ಅನುಭವ ಬೇರೆ ಅಲ್ವಾ
ಹೌದು ತುಂಬಾ ಚೆನ್ನಾಗಿರುತ್ತಲ್ವಾ ಕೇಳಿಸಕೊದಕ್ಕೆ ಕೇಳಿಸ್ತಿದೆ ಹೇಳಿ
ಹ್ಮ್ ಹ ಅದು ವಿಶೇಷವಾಗಿ ಮಳೆ ಬರ್ತಿರ್ಬೇಕಾದ್ರೆ ಇನ್ನುೂ ಚೆನ್ನಾಗಿರುತ್ತೆ ಅಲ್ವಾ ಹ
ಹಾ ಹೌದು
ಹ
ನಿಮ್ ಕಡೆ ಮಳೆ ಬರ್ತಿದಯಾ
ನಮ್ ಕಡೆ ಮಳೆ ಬರ್ತ ಗರ್ತ್ತಲ್ಲ ನಿಮ್ ಕಡೆ ಮಳೆ ಬರ್ತಿದ್ಯಾ ನಿಮ್ಗೆ ಕಾಫಿ ಇಷ್ಟನಾ ಟೀ ಇಷ್ಟನಾ ನಿಮ್ ಕಾಫಿ ಇಷ್ಟನಾ ಟೀ ಇಷ್ಟನಾ ನನ್ಗೆ ಟೀ ಅಂದ್ರೆ ಇಷ್ಟ ನಮ್ಗೆ ಟೀ ಇಷ್ಟ ಹ್ಮ್ ನೀವು ಕೆಲ್ಸ ಮಾಡ್ತ ಅಥವಾ ಓದತೀರಾ ಹ
ಓದುತ್ತಾ ಇದ್ದೀನಿ ನೀವು ಏನ್ ಮಾಡ್ತಿದ್ದೀರಾ
ಹೌದಾ ನಾನು ಅದೇ ಕತೆ ಇಲ್ಲಿ ಕೂಡ ಓದೋದಕ್ಕಿಂತ
ಅಯ್ಯೋ ಹ ಹೌದು ಪರೀಕ್ಷೆ ಹತ್ರರ ಬಂದಾಗ ಆಗ ಮಾತ್ರ ಓದು ಮನಸು ಬರುತ್ತೆ
ಹ್ಮ್ ನಂತರ ಒಂದ್ ದಿನದದಲ್ಲಿ ಎಲ್ಲಾ ಪಾಠ ಮುಗಿಸ್ಬಿಡ್ತೀವಲ್ವಾ ಮುಗಸೋ ಪ್ಲಾನ್ ಕೂಡ ಮಾಡ್ಬಿಡ್ತೀವಿ ಸಂಧೆ ರಾತ್ರಿ ಇಲ್ಲಿ
ಹೌದು ಆದರೆ ಅರ್ ಅರ್ಧ ಗಂಟೆ ಓದದ್ ಆದ್ಮೇಲೆ ಮತ್ತೆ ಮೊಬೈಲ್ ಕೈಗೆ ಬರುತ್ತೆ
ಹ್ಮ್ ನಿಜ ನಿಜ ಸಂರಕ್ಷಿತ ಅವ್ರೆ
ನೀವು ರಾತ್ರಿ ಜಾಗರಣೆ ಮಾಡುವವರಾ
ಹೌದು ರಾತ್ರಿ ಶಾಂತವಾಗಿರುತ್ತಲ್ವಾ ಗಾವಾಗ ಗಮನ ಇಟ್ಟು ಚೆನ್ನಾಗಿ ಓದ್ಕೋಬಹುದು ಅ ಒಂದೊಂದ್ಸಲ ರಾತ್ರಿ ಎದ್ದಿರ್ತೀನಿ ಇಲ್ಲಾಂದ್ರೆ ಬೆಳಗ್ಗೆ ಎದ್ದು ಓದ್ತೀನಿ
ಎಷ್ಟು ಗಂಟೆವರೆಗೂ ಓದ್ತೀರಾ
ನಾನು ಹನ್ನೆರಡು ಗಂಟೆ ಒಂದ್ ಗಂಟೆ ಅಷ್ಟೆ ಒಂದ್ಸಲ ಅಲಾರಾಮು ಐಸ್ ಐದ್ ಹ್ಮ ಹೇಳಿ ಹೇಳಿ
ನಾನು ಅದೇ ರೀತಿ ಹನ್ನೆರಡು ಗಂಟೆ ಅಷ್ಟೆ
ಹೌದಾ ಒಂದೊಂದ್ಸಲ ಅಲರಾಮ್ ಐದ್ ಬಾರಿ ಹೊಡ್ಕೊಂಡು ಮತ್ತ ಮತ್ತೆ ಅದನ್ನು ಆಫ್ ಮಾಡಿ ಮಲ್ಗ್ ಬಿಟ್ಟಿದ್ದೀವಲ್ವಾ
ಹೌದು ನಿಜ ನಿದ್ದೆ ಎದ್ಲ ಹೇಳಕ್ ಮನ್ಸೆ ಬರೋದಿಲ್ಲ
ಹ್ಮ್ ನಂತರ ಇನ್ನುೂ ಐದ್ ನಿಮಿಷ ಅಂತ ಹೇಳಿ ಅ ಅರ್ಧ ಗಂಟೆ ಕಳಿತೀವಿ
ಹ್ಮ್ ವಿದ್ಯಾರ್ಥಿ ಜೀವನ ಅಂದ್ರೆ ಅದೇ
ಹೌದು ಅದು ಸರಿಯಾದ್ ಮಾ ನಿಮ್ಮ ಹವ್ಯಾಸಗಳೇನು ರಕ್ಷಣೆ ಗೀತಾ ಅವರೇ ಅವ್ರೇ
ನಮ್ಮ ಹವ್ಯಾಸಗಳು ಹಲೋ ಹಾ ಕೇಳ್ತೀರಿ ಏನಿಲ್ಲ ಸುಮನೆ ತಿನ್ನೋದು ಮಲ್ಗೋದು ಶಾಲೆಗೆ ಹೋಗೋದು ಬರೋದು ಅಷ್ಟೇ ನಿಮ್ದು
ನಂದು ಹಾಡು ಕೇಳೋದು ಸಿನಿಮಾ ನೋಡೋದು ಕೆಲವೊಮ್ಮ್ ನಡೆಯಲ್ ಹೋಗೋದು ಅಂದ್ರೆ ನಂಗ ಇಷ್ಟ ರಾತ್ರಿ ಹೊತ್ತು
ಹೌದಾ
ಹ್ಮ್ ಅದೇ ಲವ್ ಸ್ಟೋರೀಸ್ ಸಿನಿಮಾ ನೋಡ್ತೀನಿ
ಓ ಆದ್ರೆ ನಿಮ್ ತುಂಬಾ ಇಷ್ಟ ಅನ್ಸುತ್ತೆ
ಹ್ಮ್ ಹೌದು ರಾತ್ರಿ ನಡಿಯೋದಂದು ತುಂಬಾ ಷ್ಟ ಅವಾಗ ಚೆನ್ನಾಗಿರುತ್ತೆ ಮತ್ತೆ ಖಾಲಿ ರಸ್ತೆ ಇರುತ್ತಲ್ಲ ಅವವಾಗ ತಂಪತ್ ಗಾಳಿ ಬರ್ತಿರುತ್ತೆ ಮ ಅವಾಗ ನಿಮ ಚೆನ್ನಾಗ್ ಅನ್ಸುತ್ತೆ
ನಿಜ ಕೆಲವೊಮ್ಮೆ ಒಬ್ಬೊಬ್ರೇ ಇರೋದು ಕೂಡ ಚೆನ್ನಾಗಿರುತ್ತಲ್ವಾ
ಹ್ಮ್ ನಿಜಾ ರಕ್ಷಿತ ಅವ್ರೆ ಒಂಟಿತನ ಮತ್ತು ಶಾಂತಿ ಬೇರೆ ಬೇರೆ ಅಲ್ವಾ
ಹೌದು ವಾವ್ ಮಾತು ಈಗ ಗಂಭೀರವಾಗುತ್ತದೆ ಇದೆ
ಹ್ಮ್ ರಾತ್ ಈ ರಾತ್ರಿ ಮಾತುಕತೆ ಅಲ್ಲ ಸಾಯಂಕಾಲ ಮಾತುಕತೆ ಅಂದ್ರೆ ಹೀಗೆ ತಾನೆ ಎ
ಹೌದು ನಿಮ್ಮ ಸ್ನೇಹಿತರ ವಲಯ ದೊಡ್ಡದಾ
ಹ್ಮ ಇಲ್ಲ ಕಡಿಮೆ ಜನ ಆದ್ರ ತುಂಬಾ ಹತ್ತಿರವಾದವರು
ಅದೇ ಒಳ್ಳೇದು ಹೆಚ್ಚು ಜನ ಇದೆ ಇರೋದಕ್ಕಿಂತ ನಿಜವಾದವರು ಇರೋದೇ ಮುಖ್ಯ
ಸರಿಯಾದ್ ಮಾತ್ ರಕ್ಷಿತಾ ಅವರ ಈಗ ನಕ್ಲಿ ಜನಾನೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಲ್ವಾ
ಹಾ ಸಾಮಾಜಿಕ ಚಾಲತಾಣದಲ್ಲಿ ಎಲ್ಲರೂ ಖುಷಿಯಾಗಿ ಕಾಣ್ತಾರೆ
ಹ್ಮ್
ಅದರ ನಿ
ಹಾ ಹೌದು ಪ್ರತಿಯೊಬ್ರಗೂ ತಮ್ಮ ತಮ್ಮ ಕಷ್ಟಗಳಿರುತ್ತೆ ರಕ್ಷಿತಾ ಅವ್ರೇ ಹ
ಹೌದು
ಹ್ಮ್
ನಿಜ ನಿಜ ಹ್ಮ್ ಕೆಲವೊಮ್ಮೆ ಭವಿಷ್ಯದ ಬಗ್ಗೆ ಭಯ ಆಗುತ್ತೆ ತ್ತ
ಹಾ ಆಗುತ್ತೆ ಕೆಲ್ಸ ಜೀವನ ಕುಟುಂಬ ಎಲ್ಲದ್ರ ಬಗ್ಗೆ ಯೋಚನೆ ಬರುತ್ತೆ ಒಂದುಮ ಸಲ
ಆದರೆ ಒಂದು ದಿನ ಎಲ್ಲ ಸರಿಯೋಗುತ್ತೆ ಅನ್ನೋ ಭರವಸೆ ಇರಬೇಕು
ಹೌದು ಭರವಸೆ ಇಲ್ದಿದ್ರೆ ಮುಂದೆ ಹೋಗೋದ್ ಕಷ್ಟ ಅಲ್ವಾ ರಕ್ಷಿತ ಅವ್ರೆ
ಹೌದು ನಿಜ ಆಗ ಹಾಗಿದ್ರೆ ನೀವು ನಿಮಗೆ ಯಾವ ಆಸೆ
ನೀನು
ಯಾವ ತರ ಜಾಗಕ್ಕೆ ಹೋಗ್ಬೇಕಂತ ಯಾವ ತರ ಜಾಗಕ್ಕೆ ಹೋಗ್ಬೇಕ ಸಿಂತ ಆಸೆ ಇದೆ ನಿಮ್ಗೆ
ನಂಗೆ ಹಿಮ ಬೀಳುವ ಜಾಗಗಳಲ್ಲಿ ಹೋಗ್ಬೇಕು ಅನ್ನೋ ಆಸೆ ಬೆಟ್ಟಗಳು ತಂಪಾದ ಹವಾಮಾನ ನಂಗೆ ಇದಂದ್ರೆ ತುಂಬಾ ಇಷ್ಟ ಆಗುತ್ತೆ ಆ ಕಡೆ ಹೋಗ್ಬೇಕು ಂತ ತುಂಬಾ ಇಷ್ಟ ನಂಗೆ
ತುಂಬಾ ಇಷ್ಟ ಹೊಸ ಜಾಗ ನೋಡಿದರೆ ಮನಸ್ಸು ಅಗೌರವ ಆಗುತ್ತದೆ ಅಲ್ವಾ
ಹೌದು ದಿನನಿತ್ಯದ ಒತ್ತಡದಿಂದ ಸ್ವಲ್ಪ ದೂರ ಇರ್ಬೋದಲ್ವಾ ಅದಕ್ಕೆ
ಹೌದು ದಿನನ ಹ ನೀವು ಅಡುಗೆ ಬ ಮಾಡ್ತೀರಾ
ಹಾ ಮ್ಯಾಗಿ ಮಾಡುವ ಮಟ್ಟಿಗೆ ಮಾತ್ರ ಮಾಡ್ತೀನಿ ಅದಕ್ಕಿಂತ ಹೆಚ್ಚ ಮಾಡಿದ್ರೆ ಅಪಾಯ
ಹ ಕನಿಷ್ಠ ಅದಾದ್ರರು ಬರುತ್ತೆ ಅಲ್ವಾ
ಹ್ಮ್ ನೀವು
ಟೀ ಮತ್ತು ಆಮ್ಲೆಟ್ ಹಾಗು ಹೇಗೋ ಮಾಡ್ತೀನಿ
ಹ್ಮ್
ಹ್ಮ್
ಓ ವಿದ್ಯಾರ್ಥಿಗಳಿಗೆ ಅಷ್ಟೇ ಸಾಕು ಬಿಡಿ ಜಾಸ್ತಿ
ಹೌದು ಹ್ಮ್ ತುಂಬಾ ಕಲಿಬಾರ್ದು ಕಲತ್ರೆ ಅಮ್ಮ ಅವರು ನಮಗ ಮಾಡೋದಕ್ಕೆ ಬಿಡ್ಬ ಬಿಡ್ತಾರೆ ಹ್ಮ್ ಅದೇ ಕೆಲ್ಸ ಇಡ್ತಾರೆ ಮತ್ತೆ
ಹಾ ನಿಮ್ಗೆ ಯಾವಾವ ತರದ ಅಡಿಗೆ ಅಡಿಗೆ ಬರುತ್ತೆ ಯಾವ ತರದ ಅಡ್ಗೆ ಬರುತ್ತೆ ನಿಮ್ಗೆ
ನನ್ಗು ಮ್ಯಾಗಿ ಅಷ್ಟೇ ಮಾಡಕ್ ಬರುತ್ತೆ ಆಮ್ಲೆಟ್ ಅಷ್ಟೇ ಬರುತ್ತೆ ತುಂಬಾ ಅಡ್ಗೆ ಏನ್ ಮಾಡೋದಿಕ್ ಬರಲ್ಲ ನಿಮಗೆ
ನನಗೆ ನನ ನು ಮ್ಯಾಗಿ ಮಾಡಕ್ ಬರುತ್ತೆ ಮತ್ತೆ ಅನ್ನ ಮಾಡಕ್ ಬರುತ್ತೆ ಹಾ ಚಾ ಮಾಡಕ್ ಬರುತ್ತೆ ಅಷ್ಟೆ ಮತ್ತೆ ಇನ್ನೇನು ಬರಲ್ಲ ನನಗೆ ನೋಡಿ ನಂಬರ್ ಕರೆ ಮಾಡ್ದ ಅನ್ಕೊಬಿಟ್ಟೆ ಈ ನೀವೇ ನಂಂಗ ಒಂದ್ ಒಳ್ಳೆ ಸ್ನೇಹಿತರ ಆಗ್ಬಿಟ್ಟಿದ್ದೀರಾ ಮಾತಡಕೆ
ನೋಡಿ ತಪ್ಪು ನಂಬಿ ನಂಬಿರನಿಂದ ಈಗ ಸ್ನೇಹಿ ಸ್ನೇಹಕ್ಕೂ ಆತ್ಕ್ಕೆ ಬಂದಂತ
ಏನ್ ಹೇಳ್ತಿದ್ರ ರಕ್ಷಿತಾ ಅವ್ರೆ
ಕೇಳಿಸ್ತಿಲ್ವಾ
ನ
ನೋಡಿ ತಪ್ಪು ನಂಬಿರಿನಿಂದ ಈಗ ಸ್ನೇಹ ವಾಗಕ್ಕೂ ಅಂತ ಬಂದಿದ್ದೇವೆ
ಹಾ ಹೌದು ಅದು ಸರಿಯೇ ಮತ್ತೆ ಜೀವನ ಹೇಗಿದೆ ರಕ್ಷಿತ ಅವ್ರೆ
ಏನಿಲ್ಲ ತುಂಬಾ ಜೀವನ ನೆನ್ಸ್ಕೊಂಡಿ ತುಂಬಾ ಭಯ ಆಗುತ್ತೆ ನಿಮಗೆ ಹೇಗನಸ್ತಿದೆ ಏನು ಕೆಲ್ಸ ಸಿಗುತ್ತೋ ಇಲ್ವೋ ಹ್ಮ್ ಜೀವನ ಸಾಕ್
ಅದೇ ಒಂದ್ ದೊಡ್ಡ ತಲೆನೋವು
ಹ್ಮ್ ಹೌದು ಇಲ್ಲಿ ಕೂಡ ಅದೇ ಪರಿಸ್ಥಿತಿ ನನಗೂ ಏನಿಲ್ಲ ಹೇಳ್ಬೇಕು ಹೇಳ್ಬೇಕು ನೀವ್ ಹೇಳಿದ್ರೆ ನಾವು ಕೇಳ್ತೀವಿ
ಹ್ಮ್ ನೀವೇ ಹೇಳ್ಬೇಕು ನಿಮ ಧ್ವನಿ ಇಷ್ಟು ಚೆನ್ನಾಗಿದೆ ದಿನ ಇವತ್ತು ಚೆನ್ನಾಗಿತ್ತು ಇವತ್ತು ನಂಗೆ ಪರೀಕ್ಷೆ ಇತ್ತು ಬಟ್ಬಂದ
ಹ್ಮ್ ಹೇಗ್ ಬರುತ್ತ
ಇವತ್ತ ನ ನಿಮ್ಗೆ ಏನೋ ತಕ್ಕ ಮಟ್ಟಿಗೆ ಬರ್ದಿದಿ
ಹೌದಾ
ಅವರು ಕೊಟ್ರೆ ನಾನ್ ಪಾಸ್ ಆಕ್ತೀನಿ
ಹ್ಮ್ ಆಗ್ತೀರಾ ಬಿಡಿ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು
ಹೌದು ನಂಗೂ ಕೂಡ ನಿಮ್ ಜೊತೆ ಮಾತಾಡಕ್ಕೆ ತುಂಬಾ ಖುಷಿ ಆಯ್ತು ಧನ್ಯವಾದ ಗಳು ರಕ್ಷಿತ ಅವರೇ ಹ್ಮ